ಹ್ಮ
ಏನಪ ಸವಿತಾ ಫೋನ್ ಮಾಡಿದ್ಲಾ
ಹ್ಮು ಮಾಡಿದ್ರು ಈಗ ನಾನೇ ಮಾಡಿದ್ದೆ ನನ್ ಯಾಕೋ ಬರ್ತ ಇಲ್ಲಾಂತ.
ಹ್ಮ
ಅನಿತಾ ಅಕ್ಕ ನಿಗೂ ಮಾಡ್ದೆ ನನ್ ಫೋನ್ ಇಂದಾನೂ ಹೋಗ್ತಿಲ್ಲ ಅಕ್ಕ
ಹಾ
ನಿಂಗ ಬರ್ತ ಆ ನಿಂಗ ಬರ್ತಿದ್ದೆ.
ಹಾ ನಾನ್ ನಿನಗ್ ಮಾಡ್ದೆ ಇವಾಗ ಪೋನು ಬಸ್ಸು ಬರ್ಲಿಲ್ಲ
ಬರ್ಲಿಲ್ವಾ ನಂದು ಹಿಂಗೇ ಆ. ಕಾಲ್ ಬರ್ಬೋದು ಆಮೇಲೆ ಬರಲ್ಲ ಅನ್ಸುತ್ತೆ
ಹ್ಮು ಏನು ನಾನ್ ಅನಿತ ಒಬ್ಬಳ ಜೊತೆ ಅನಿತಕ್ಕ ಫುಲ್ ಇದ್ ಮಾಡಿ ಇರೋದು ಇನ್ನ ನಿನ್ ಜೊತೆ ಮಾತ್ ಮಾತಾಡಿದ್ದ ಅವತ್ ಮಾಡ್ದ ಅವತ್ ಲಾಸ್ಟ ಎಲ್ಲಿ ಮೂರ್ ನಿಮಿಷ ಯಾರೋ ಬಂದ್ರು ಅಂದ್ಬಿಟ್ಟು ಕಟ್ಟಾಯ್ತಲ್ಲಾ ಅವತ್ತೆ ಲಾಷ್ಟು ಪುನಃ ಆ ಕಡೆಯಿಂದ ಈ ಕಡೆಯಿಂದ ಹೋಗ್ತಾನ ಇಲ್ಲ ಪೋ ಫೋನು
ಆ ಅವತ್ತಿಗ್ ಮೂರ್ ದಿನ ಆಯ್ತು ನಾನ್ ಮಾತಾಡಿ
ಹ್ಮು ಹ
ಹಾ ಏನ್ ಇನ್ನೇನ್ ನಾವ್ ಪಾಪುನ್ ಕರ್ಕೊ ಬರ್ಬೇಕಕ್ ಮೂರ ಮೂರವರೆ ಆಯ್ತು ಇನ್ನ ಅರ್ಧ ಗಂಟೆ ಹ ಹ
ಹ್ಮ್
ಅಕ್ಕ ಅಂಗಡಿಿಯ ಎಲ್ಲ ಪ ಅಂಗಡಿಿಯ ಎಲ್ಲ ಪಕ್ಕದಲ್ಲ ಇದ್ಯಾ ಅಕ್ಕ
ಹಾ ಹಾ
ಹಾ ಕಳ್ತಾ ಅವರಕ್ಕೆ ಹಾ
ಹಂಗೇನೆಲ್ಲ ಪಕ್ಕದಲ್ಲಿ ಐತೆ
ಹ ಆ ತಿ ಏನಾದ್ರು ಕೇಳ್ತಾರಲ್ಲ ಆಗ
ಹ ತಿಂಡಿ ಎಲ್ಲದ ಏನಾರು ಬೇಕು ಅಂದ್ರೆ ಇಲ್ಲಾಂದ್ರೆ ಮನೇಲ್ಲೇ ಇರುತ್ತೆ ಅವಾವಾಗ್ಲುೂ ತಗೋಬಂದ ಇಟ್ಟಿರ್ತಾರೆ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಏನಾರು ಇಲ್ಲ ಅಂದ್ರೆ ಜನ್ಸಿಗೆ ತಕೊಬತ್ತ ಹ
ಏ ಏನೋ ಕೆಲ್ಸ ಮಾಡ್ತಿದ್ದೀರಾ ಅನ್ಸತೆ
ಕವರ್ ಇಲ್ಲೇ ಬಿದ್ದಿತು
ಹಾ ಹಾ ನಿನ್ನೆ ಏನ್ ಕೆಲ್ಸ ಮದ್ ಹೊತ್ಗೂ
ಆ ನಿನ್ನೆ ಏನು ಮಾಡ್ಲಿಲ್ಲ
ಅದ ತಟ್ಕ ಹೋಗಿದ್ರಾ
ಹೋಗಲಿಲ್ಲ
ಹಾ
ಹೋಗ್ಲಿಲ್ಲ ಮನೇಲೇ ಇದ್ದೆ
ಆ
ನೀನ್ ಇಲ್ ಕಂಚೆನ್ ತೊಟಿಗೆ ಬಂದಿಲ್ವಾ ಬರಲ್ವಾ
ಬರ್ತೀನಿ ಅಕ್ಕ ಇನ್ನೇನ್ ಹಬ್ಬ ಮಾಡ್ತಾರಲ್ಲ ದೇರ ಮಾರಿ ಹಬ್ಬಾ ಒಂದ್ ದಿನ ತಂಪ್ ತರ ಮಾಡ್ತ ಕರಲಕ್ಕ ಆವಾಗ ಬರ್ತೀನಿ
ಹ್ಮ ಹ
ಏನ್ ಅಲ್ಲಿಂದ ಸುತ್ತಾಕ ಇಲ್ಲಿ ಇಲ್ಲಿಂದ ಅಲ್ಲಿಗ್ ಹೋಗ್ಬೇಕ ಅಲ್ಲಿಂದ ಇಲ್ಲಿಗ್ ಬರ್ಬೇಕ್ರೆ ಅಪ್ಪ ಅಪ್ಪನ್ ಕರ್ಕೊಂಡ್ ಹೋಗ್ು ಅಪ್ಪನ್ ಕರ್ಕೊಂಡ ಬರ್ಬೇಕು ಹಾ ಇನ್ನೇನನ್ ಹತ್ತು ದಿನ ಆಮೇಲೆ ಹಬ್ಬ ಮಾಡಿದ್ರೆ ಆ ಹಬ್ಬಕ್ಕೆ ಬರ್ತೀನಿ
ಹ್ಮ್
ಹ್ಮ ಈಗೋ ಒಂದ್ ವಾರ ಆಯ್ತ ಅಕ್ಕ ನನ್ು ಬಂದಷ್ಟೆ
ಒಂದು ವಾರ ಆಯ್ತಾ
ಹ ಅಲ್ಲೇ ಇದ್ದೆ ಅದೇ ಪಾಪು ಬರ್ಡಗ್ ಮೊದ್ ಹೋಗಿದ ಅಲ್ ಫಂಕ್ಷನ್ ಮರದಲ್ಲ ಅವತ್ೋಗಿದ್ದು
ಹ್ಮ
ಹ ಅವತ್ತಿಂದ ಅಲ್ಲೇ ಇದ್ದೆ ಅಲ್ಲಿ ಇದ್ಬಿಟ್ಟು ಅಲ್ಲೊಂದ್ ಒಂದ್ ವಾರ ಏನೋ ಜಾಸ್ತಿನೇ ಇದ್ದೆ ಇದಬಿಟ್ಟು ಮತ್ತೆ ಬಂದೆ
ಹ್ಮ್
ಅಯ್ನ ಬಂದ್ಮೇಲೆ ಬೆಟ್ಟಕ್ ಹೋಗಿದ್ವಿ ಬೆಟ್ಟ ಆದ್ಮೇಲೆ ಚಿಗಮ್ಮ್ರ ಮನೇಲಿ ಹಬ್ಬ ಮಾಡಿದ್ರು ಅಲ್ಲಬಟ್ಟು ಇನ್ನನ್ನ ಅಲ್ಲಿ ಮುಗ ಇನ್ನು ಇಲ್ಲಿ ಮಾಡ್ರೆ ಇಲ್ಲಿ ಮುಗೀತ ಅಷ್ಟೇ ಇದೊಂದೇ ಇದ ಹಬ್ಬಗಳು ಮುಗೀತು ಹ್ಮ್ ಹೌ ಎನೇಕಾ
ಉುಳಿಯ ನಾ ಕೊಡ್ಲ ಸ ಹಾ
ಅಣ್ಣವಂದ್ರಕ್ಕ
ಕೊಡ್ತಾ ಇದ್ದೀನರಿ
ಹಾ ಹಾ ಹಾ ಹ ಕೊಡ್ಬೇಕಾ ನಂದ ಆಯ್ತಕ್ಕ ಆ ಇನ್ನುೂ ಇದೆ ಆ ಳ್ ಏಳ್ ನಿಮಿಷ ಇದೆ ಇದೊಂದ ಮಾತ್ ಇದೊಂದ ಮಾತ್ ಮಾತಾಡ್ ಬಿಿಡ್ತೀರ ಆಮೇಲೆ
ಹ ಸರಿ ಸರಿ ಸರಿ ಹಾ
ನೈಟ್ ಅಕ್ಕ ಏನ್ ಮಾಡ್ತೀರಾ ತರ್ಕಾರಿ ಗಿರ್ಕಾರಿ ಏನಾದ್ ತಿದೀರಾ ಮಾಡ
ನೀಏನು ತಂದಿಲ್ಲ ತಗೊಬರ್ಬೇಕು ತಗೊಬರಕ್ ಹೇಳ್ಬೇಕು ಹ
ಹಾ
ಹ ನದರ ಮಾರ ತೋಡ್ತಲ್ಲ ನ ಸೊಪ್ಪ ಹ್ಮ್ ತಿನಲ್ಲ ಏನ ಆರು ಜ್ಞಾನ ಬಂದ್ರೆ ಮತ್ ಹತ್ರ ತಿನ್ನೋದು ಇಲ್ಲಾಂದರೆ ತಿನ್ನಲ್ಲ
ಹ ನಾನ್ ವೆಜ್ ಎಲ್ಲೂ ತಿನ್ನಲ್ವಾ
ನಾನ್ ವ. ಜ ಎಲ್ಲ ತಿಂತಾರೆ.
ಆ.
ಚಿಂತನೆ. ಅದೇನಿಲ್ಲ ಅದು ಏನ ಇದ. ತರ ತಿ ಇರಲ್ಲ ಬೇಕ. ಕು ಅಂದ್ರ ಬೇಕು ಬೇಡ ಅಂದ್ರೆ ಬೇಡ.
ಅಕ್ಕ ವಾರಕ್ಕ ಒಂದ್ಸರಿ ತಗೋತೀರಾ.
ಹ್ಮ್ ಹ್ಮ್.
ಹ.
ತಗೋತೀವಿ. ಭಾನುವಾರ ಹ್ಮ್. ನೀವು ನೆನ್ನೆ ಮಾಡಿದ್ರ.
ಇಲ್ಲಾಕ ನಾವು ನಿನ್ನೆ ಶನಿವಾರ ಏನೋ ಮಾಡಿದ್ವಿ. ಹೇಳಲಿ ನಮ್ಮ. ಮನೇಲಿ ವಾರ ಲೆಕ್ಕ ಇಲ್ಲ. ನಾಕ್ ದಿನಕ್ಕೆ ಐದ್ ದಿನಕ್ಕ ಒಂದ್ಸರಿ ತರ್ತಾನೆ ಇರ್ತಾರೆ.
ಹಾ ಸರಿ ಸರಿ ಸರಿ.
ಅಪ್ಪ ಯಾವಾಗ್ಲೂ ತಿಂತಿರ್ತಾರೆ ಅವ್ರಿಗೆ ನಾಕಕ್ ದಿನಿಕ್ ಐದ ದಿನಕ್ ಚಿಕನ್ ಬೇಕು.
ಹ್ಮ್ ನಾವು ಆರ್ಕ್ೊಂದ್ಸರ ಅದು ಚಿಕನ್ ಇಲ್ಲ ಅಂದ್ರೆ ಮೀನು ಗೀನು.
ಆ ಮೀನ್ ತಂದ್ರೆ ಪಾಪಗ ಒಳ್ಳೇದು ಕಣ್ಣಗೆಲ್ಲ ಒಳ್ಳೇದನ. ಹಾ.
ಹ್ಮ್ಮ್. ನಿಮ್ದ ಊಟ ಆಯ್ತಾ ಇವಾಗ.
ತಕ್ಕ.
ಹ ಹ.
ಮಸ್ಪ್ಪ ಮಾಡಿದ್ವು ಮಸಪ್ಪು ಅನ್ನ ಹಾ. ಹೇಳಳಕ್ಕಾ.
ನೀನಲ್ಲೈನೇ ಇದರ್್ದಲ್ವ ಮಲ್ಲಿಗಿದಾಳ.
ಆಾ ಇನ್ನ ಮಲ್ಲಿಗದಳಕ್ಕಾ. ಅಕ್ಕ ಇರೋ ಮನವಿ. ರೂಮಲ್ಲಿ ದಡ್ ರೂಮಲ್ಲ ಸೆಪರೆೇಟ್.
ಹ್ಮ್ ಎಲ್ಲಾ ಸಪ್ರೇಟ್ ಇದೆ.
ಹಾ.
ಹ್ಮ್. ಎಲ್ಲ ಸಪ್ರೇಟ್ ಇದೆ ಹ್ಮ ಕಿಚನು ಹಾಲು ಅಡಗೆ ಮನೆ ಎಲ್ಲ ಚಿಕ್ಕದಾಗ ಮಾಡ್ಕೊಂಡಿದೀವಿ ಅತ್ರರಲ್ಲೇ ಎಲ್ಲ ಸಪ್ ಸಪ್ರೇಟ್ ಇದೆ. ಹ್ಮ. ಫಸ್ಟ್ ಇದ ಮನೇಲಿ ಏನು ವಜ್ಜೆ ಇರ್ಲಿಲ್ಲ ಬರಗೂಮ ಹಲ ಅಡ್
ಹಲ್ಲೇ ಹಂಗಿರೋದು.
ಹ್ಮ್್ಮ.
ದೇವ ರೊಮೀಲಾ.
ಹಾ ಹಾ ಹಾ
ಕಿಚನು ಆಲೂ ಬೆಡ್್ರೂಮ
ಹಾಂ
ವಾಷ್್ರೂಮ್ ಅಷ್ಟೇ
ಸರಿ ಸರಿ
ಹ
ಬಾಡ್ಿಗೆ ಎಷ್ಟು ಹೋದ್ರೆ ಆರವರ್ ಸಾವಿರ ಅಲ್ಲಾ
ಓ ಅಕ್ಕುವರ್ ಸಾವಿರ
ಹೌ
ಇಲ್ಲಕ್ಕ
ಇಲ್ ಮೂರ್ ಸಾವಿರ ಅದೇ ಅಡ್ವಾನ್ಸ್ ಜಾಸ್ತಿ ಕೊಟ್ಟಿದ್ದೀವಿ ಅ ಹೇಳದ್್ಮೇಾಲ ಆರ್ ಸಾವಿರ ಬಾಡಿಗೆ ಹೇಳಿದ್ದು ಆ ಇದು ನಾ್ ಅಡ್ವಾಸ್ ಸ್ವಲ್ಪ ಜಾಸ್ತಿ. ಕೊಡ್ತೀವಿ. ನಿಜ ಎಲ್ಲಾ ಆರ ಸಾವಿರ ಕಟ್ಟದು. ಆಗಲ್ಲ. ಹ್ಮ.
ಜಾಸ್ತಿ ಕಡೆ ಕ.
ಹ್ಮ್ ಇಲ್ಲೂ ಅಷ್ಟೇನೆ ಬೆಂಗ್ಳೂರ್ ತರ. ಇಲ್ಲನ್ನುವೇ.
ಹಾ ಸಿಗಲ್ಲ ಈಗ ಅಾನೋರ ಹ
ಹಾ
ಅದೂರಲ್ಲಿ ಆರ್ ಸಾವಿರಕ್ಕೂ ರೂಮ್ ಸಿಗಲ್ಲಕ್ಕ ಈಗ
ಹ್ಮ ಹ್ಮ ಚಲ ಸಿಕ್ಕ ಚಲ
ರೂಮ್ ಗಳಿಗೆ ಕಷ್ಟ ಈಗ ಇ ಏನ್ ಸೌಂಡ್ ಅಕ್ಕ ಸೌಂಡ್ ಕೆಡಿಸತಿದೆ
ಹಾ ಇಲ್ಲೇ ಇಲ್ಲ ಅಡುಗೆ ಮನೇಲಿ ಇದ್ನಲ್ಲ
ಆ ಹಾ
ಹ್ಮ ಹ್ಮ
ನಿಮ್ದು ಊಟ ಆಯ್ತಾಕ್ಕ
ಅದ ನಾನ್ ಆವಾಗ್ಲೇ ಒಂದ್ ಗಂಟೆ ಒಂದುವರೆಲ್ಲೇ ತಿಂದೆ
ಹಾ
ಹ್ಮ ನಿಂದು ತಿಂದಿಲ್ವಾ ಇನ್ನ
ಓ ತಿನ್ ನಾನ್ ಎರಡು ಗಂಟೆಗೆ ತಿನ್ಕೊಂಡೆ ಅಕ್ಕ
ಹ್ಮ್ ಸರಿ ಸರಿ ಅವಳಿಗೆ ಊಟ ನಾನ್ವೆಜ್ ಎಲ್ಲಾ ತಿನ್ನುತ್ತಾ ಇದ್ದೀರಾ
ನಾನ್ ವೆಜ್ ತಿನ್ನಿಸಿಬಿಟ್ವಿ ಹ ಚಿಕನ್ ತಿಂತಾಳೆ ಅದೇ ಜಾಸ್ತಿ ತಿನ್ನಲ್ಲ ಒಂದ್ಸವ ಸ್ವಲ್ಪ ಹಾ ಹ ಆದ್ರೂ ಭಯ ತಿನ್ಸಕೆ ಹಾಲು ಕುಡಿಸಬೇಕಾದರೆ ಕಚ್ ಬಿಡ್ತಾಳೆ ಅಂತ
ಹ್ಮ ಬಿಡ್ಸ್ಬಿಡ್ವಾ ಬಿಡ್ಸ್ಬಿಟಾ ಬೇಡ ಹ್ಮ ಒಂದುವರೆ ವರ್ಷ ಆಗ್ಲಿ ಹ್ಮ
ಹೌದ್ ಹೌದು ಶಾಲಿ ಆಮೇಲೆ ಬಿಡ್ಸೋಣ ಅಂತ ಹ ಇನ್ ಚಿಕನ್ ಚಿಕ್ ಈಗ ತಿಂದದಿರೋಕ ಕರ್ಚ್ ಬಿಡ್ತಾಳ ಅದ ಭಯ
ಹ್ಮ್ ಹ್ಮ್ ಮೊಟ್ಟೆ ಗಿಟ್ಟೆ ಅದು ಇದು ತಿನ್ಸಿ ತಿಂತಾರೆ ಮೊಟ್ಟೆ ಎಲ್ಲ
ತಿನ್ನದೇ ಇಲ್ಲ ಅಕ್ಕ
ಏನಾದ್ರು ಉಪ್ಪು ಖಾರ ಹಾಕಿ ಇಲ್ಲ ಸಾಂಬಾರ್ಗ ಒಂದ ಸ್ವಲ್ಪ ಅಜ್ಜಿ ತಿನಿಸು ತಿಂತಾರೆ ರುಚಿ ಸಿಕ್ಕುತ್ತಲ್ಲ ಅದ ಹಂಗೆ ತಿಂದ್ರೆ ರುಚಿ ಇರಲ್ವಲ್ಲ ಒಂದಚೂರು ಸಾಂಬಾರ್ ಇಲ್ಲ ಉಪ್ಪು ಕರ ಹಾಕಿ ತಿನ್ಸಿದ್ರೆ ತಿನ್ಕೊತಾರೆ
ಅದ್ನ ಸ್ವಲ್ಪ ಎಗ್ಬುರ್ಜಿಯವ್ರು ಮಾತ್ ತಿನ್ಸ್ಬೇಕು ದು ತಿನ್ ಮೊಟ್ಟೆ ತಿನ್ನದೇ ಇಲ್ಲ ತಿನ್ಸಿದ್ರೆ ಹ್ಮ
ಹ ಹಂಗಗೆ ತಿನ್ಸ ಅಭ್ಯಾಸ ಮಾಡಸ್ ರೀ
ಹ ನಾನ್ ವೆಜ್ ಎಲ್ಲ ನಾನ್ ವೆಜ್ ಎಲ್ಲ ತಿಂತಾನೆ ಈ ಮೊಟ್ಟೆ ಒಂದ ತಿನ್ನಕ್ಕೆೆ ಇನೂರ್ ತಿಂದಿಲ್ಲ ತಿಂತಾಳೆ ಸ್ವಲ್ಪ ಸ್ವಲ್ಪ ನಾವು ಫೋರ್ಸ್ ಮಾಡಿ ತಿನ್ಸ್ಬೇಕು
ಹ್ಮ್ ಸರಿ ಸರಿ
ಏನಾಕ್ಕಾ
ಞ ಏನಿಲ್ಲ ಅಪ್ಪ ಎಷ್ಟೊತ್ತು ಬರ್ತಾರೆ ಸಾಯಂಕಾಲನೆನ ಬರೋದು
ಹ ಇನ್ನು ಆರು ಗಂಟೆನೆೇ ಅವ್ರು ಬರೋದು
ಹ ಸರಿ ಸರಿ ಸರಿ ಏನಾಕಿದ್ದೀರಾ ಆ ತೋಟಕ್ಕೆ
ತೋಟಕ್ಕೆ ಸ್ವಲ್ಪ ಜೋಳ ಹಾಕಿದಿವವಕ್ಕ ಈಗೆಲ್ಲಾ ಕಬ್ಬು ಹಾಕ್ಬೇಕು ಅಂತಿದೀವಿ
ಹ್ಞೂ ಆ ಕಡೆ ಕಬ್ಬೆ ಜಾಸ್ತಿನ
ಹಾ ಇದ್ರ ಈ ಕಡೆ ಎಲ್ಲ ಆಗ್ತರಕ್ಕ ಕಬ್ಬು ಜೋಳ ಬೆಳ್ಳುಳ್ಳಿ ಹಗ್ತಾರೆ ಟಮಾಟ ಟೋ ಹಾಕ್ತಾರೆ
ಹ್ಮ ಹ್ಮ
ರಾಗಿ ಹಾಕ್ತಾರೆ ಎಲ್ಲ ಆಗ್ತಾರೆ ಈ ಕಡೆ ಅದೇ ಜಾಸ್ತಿ ಕಬ್ಬು ಜೋಳ ಆ
ಸರಿ ಸರಿ
ತರ್ಕಾರಿ ಟೊಮೊಟ ಎಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಗ್ ಜಾಸ್ತಿ ಅಕ್ಕ
ಹಾ ಬೆಳ್ಳಳ್ಳಿಕೊಂಡಂಗಿಲ್ಲ ಹಂಗಾರೆ ಅನಿತಾ
ಆ
ಅನಿತಾ ಬೆಳ್ಳುಳ್ಳಿಕೊಂಡಂಗಿಲ್ಲ ಅಂದೇ
ಆ ಹಾ
ಹ ನೂರ ಇಪ್ಪತ್ತು ರೂಪಾಯ ಏನ ಕೆಜಿ
ಹ್ಮ ನೂರ್ ಇಲ್ಲಾಕ್ಕ ನಾವ್ ಹಾಕಲ್ಲ ಹಾ ಹ ಅಕ್ಕೆ ಆಮೇಲೆ ನಮ ನಮ್ಮ ತೋಟ ಕಡೆ ಹಂಧಿ ಕಗಳು ಜಾಸ್ತಿ ಚಕ್ವಾಯಗ ಆ ಕಡೆ ಸೈಡ್ ಎಲ್ಲ ಕಬ್ಬಾಕಿದಾರಲ್ಲ ಅಂಜಿಗಳು ಬಂದ್ಬಿಡ್ತ ತನ್ನ ಬೈಕಿಯವ್ರ ಏನು ಹಾಕಲ್ಲ
ಹಾ ಹ್ಮ ಸರಿ ಸರಿ ಹೆ ಸರಿಪ್ಪಾ ನೀ ಏನಿಲ್ಲ ಅಪ್ಪ
ಸರಿ ಸರಿ ಅಕ್ಕ ಅವೇನ್ ಮಾಡಾರ್್ತೀನಿ ಹ